ಹ್ಮ್ ಹ್ಮ್
ಎಫ್ ಎಂ್ ನಾಯಚನರಲ್ಲಿ ಪೌಮವ ಹಸಮ ಅಂಜಲಿ ಸಯ ನ ಪಳಗೆ ಉಮೇರಾ
ಹ್ಮ್ ಹ್ಮ್ ಹ್ಮ್ ಹ್ಮ ಬೇಕಥಾೆ ಆಕಿ ಬೇ ಕಂತ ಕೆಳಕ್ಕೆಿ
ಸೀರ ಇರಲಲ್ಲಾ ಅದಕ್ಕೆ
ಹ್ಮ್
್ಮ
ನಮ್ ದೋಸ್ತು ನಂದ್ ಮಾಡಿ ಲೇಪಾ ಅದಾರ ಅವಂದು ಅವನ್ ದೋಸ್ತಂದ ಏನ ಅದು ಏನಾಗೈತೆ ನಾ
ತ ರೋ ಶ ತ ಹಲೋ ಈ ಬಂದಿಲ್ಲ ಅಂತ ಪೂರೇನು ಬಂದಿಲ್ಲ ಅಂದಸರಿ ಅದೇ
ಆಾ
ನಂತ ಲೇ ನ್ಣ ಅಫೋನ್ ಆತದ ಬರ್ಬೇಕಂದನು ಆಯ್ತ ಇಟ್ಬಿಟ್ಟ
ಎಲ್ಲಿ ಅಲ್ಲಲ್ಲ ಇದು ಕೇಳ್ತಾರ ಮಗನ ಪೈನ್ ಕೇಳ್ತಾರ
ಏನದಲ್ಲ ಹ
ಹ್ಮ್ ಏ ಕುಂತೀನ್ ಕುಂತೀನಿ
ಏನ್ ಬೈ ನೀ ಮಾತಾಡಲ್ಪ ನೋ ಅವ
ಕೊಂತಿ ನಂದ
ಹ್ಮ್
ನೀವು ನಿದ್ದೆಗಣ್ಣ ಇದ್ದೇಾನ
ಜಾಕಮಾರಿ ಬಂದೇ ನ ಅಣ್ಣ ಈಗ ಜಾಕ ಮಾಡ್ರ ನಿದ್ದೆಗಣಗರ್ತೇನೆ
ಊಟಕ್ಕೆ ಹೆಂಗ ಕೊಟ್ರ
ಹ ಚಪಾತಿ
ರೊಟ್ಟಿ ಕೂಡಲ್ಲ ನಿಿ
ಹೊಟ್ಟೆ ಇಲ್ಲ ಹೊಟ್ಟೆ
ಒಟ್ಟೆ ಇರಟ್ಟಿಿಲ್ಲ
ಮಟ್ಟೆ ರೊಟ್ಟಿಲ್ಲ ನೋ ರೊಟ್ಟಿ ಟ್ಟಲ್ಲ ಚಪಾತಿ ರಾಗಿ ಬ್ದೆ ಕನ್ಡ್ದಾಗ ಯಾಕೆರ್ತದ ಹ್ಮ ಇಲ್ಲೇ ಇಲ್ಲೇ ಹೋಗಲ್ ಟಪ್ಪಂತ ಎದ್ದು
ಇಲ್ಲೇ ಊಟಕ್ಕೆ ಯಾವಾಗಾರ ಅಲ್ಲೇ ಹೊರಗೆ ಯೂ ಸ ಊಟಲ್ಲವ ಅಲ್ಲಿ
ಬಾಳ ಒಬ್ಬಡು ಇಲ್ಲೇ ಯದ್ದು ಹೋಗಲ್ ಟಪ್ಪ ಅಂದೆ ಊಟಕ್ಕ
ಅಲ್ಲಿ ಇಪ್ಪತ್ತು ರೂಪಾಯಿ ಮಸಾಲಾ ರೈಸ್ ಸಿಗ್ತಿತಿಲ್ಲ ಅಲ್ಲಿ
ಇಪ್ಪತ್ತೈದು
ಟೇಸ್ಟ್ ಮಾಡಿದ್ರನ್ನತ್ರರ ಹೋಗಿ
ಹಾ ಹೋಗಬಂದಿವವಲ್ಲಯ
ಚಲಾದ
ಹ ಹತದ ಆದ ಲೇವಲ್ಲಿ ಕದ
ಕಿಟಿ ಕುಡತಿಿರ್ಬೇಕಮ್ಮ ನಿಮ್ಗೆ ಯಕಡ ಹತ್ತರನೋ ಅದು
ಹಾ ಯ್ ಚಲೋ ಕುಡ್ದಲ್ಲಿ ಚಟ್ನಿ ಅಟ್ಟೆ ನಮಗ್ಾರೆ ಅದು ಕೊಬ್ಬ್ರದ್ ಇರ್ತದ ಫುಲ್
ಹ್ಮ್
ಜರ ಆಟಕ ಟೇಸ್ಟ್ ಅಂದಸಲ್ ಚಟ್ನಿ ಅಟ್ಟೆ ದೋಸೆ ಸರಿಯ ಮಾಡ್ತಾನೆಲ್ಲಾ
ಹ್ಮ ದೋಸೆ ಕಾಲಿ ಅದರಾ
ಆ
ಅಲ್ಲಿ ಯಾದ್ರ ಹೋಟೆಲ್ನಾಗ ಹೊರಾಗ
ಹ್ಮ್ ಯದ್ರೆ ಹ ಅದು ಆತಿಥ್ಯದ ಅಪೋಸಿಟ್. ಆ ಆತಿಥ್ಯದೆದ್ರೆ ಅಲ್ಲಿ ಡಬ್ಬಿ ಹಪ್ಲಿ ಅದಲ್ಲ
ದೋಸಾ ಇಲ್ಲೇ ಮನಾರ್ ಇಲ್ ಮಿಶ್ರಾದಾಗೆ ಮಸ್ತ ಮಾಡ್ತಾರ ದೊಡ್ಡ ಮಿಶ್ರ ಇಟ್ಕೊಂಡಾರ
ಮಿಶ್ರಾದಾಗ್ನೂ ಮಸ್ತ್ ಮಾಡ್ತಾರ ಹ್ಮ
ಹ್ಮ್
ಹ ಇವ ಯಾರು ನದಿಮ್ಯಾ ಯಾವಾಗ್ ನೋಡ್ದ್ರೂ ಮಿಶ್ರಾದಾಗೆ ತಿಂತಾನ ದೋಸಾ
ಹ್ಮ್ ಅ ಅದಲ್ಲಂದು ಬೇಕ್ರಿಯಾದಾರಲ್ಲ ಚುಲೋರ್ತಾರೆ ಬುಕ್ಕ
ಬೇಕ್ರೇನು ಇ ಇಲ್ಲಿ ಯಗ್ ಕುಡ್ಲತಾರ ಕುಡ್ಲತ್ತಾರ ಯಗ್ ಪಪ್ ತಿಮ್ಮದೇ ಬಿಟ್ಟಿವ್ ಬಾಳ ದಿನ ಆಯ್ತು ಎಗ್ ಪಪ್ ತಿನ್ಬೇಕಾಗೇದ
ಹ್ಮ್
ಅಲ್ಲಿದ್ದಾಗ ಸಿಕ್ಕಂತ ತಿನ್ನೋಣ ಅಂತಿದ್ದಿ ಎಗ್ ಪಪ್ ನ ಎಗ್ ಪಪ್ ತಿನ್ನುವುದು ಬಿಟ್ಟಿ
ನಿಮ್ದಾ ಚುಲೋ ಅಯ್ತನೌನ
ಹ್ಮ್ ಏನ್ ಚೊಲೋ ಅದಾಣಾ ಎಲ್ಲಾ ಎಲ್ಲಾ ನಿಂದ್ ಚುಲೋ ಅದ ನಮ್ದ ಏನ್ ಚೊಲೋ ದ ಹೇಳು
ಸಾಮ್ಯ ಬಂದಾನ ಇಲ್ಲೇ
ಸಾಮ್ಯ ಗೊತ್ತಿಲ್ಪಾ ನಂಗ ಅವ ಅವಾಗೆ ಫೋನ್ ಹಚ್ಚಿದಾನ ನಂಗ ಮೂರವರೆ ಹಂ
ಏನಂತ
ಮಿಸ್ ಕಾಲ್ ಹೊಡ್ದ ಮಿಸ್ಕಾಲ್ ಹೊಡ್ದಾ ನಾ ಎತ್ತಿಲ್ಲ ನೋಡೇಲ್ನ ವಾ
ನಿನ್ನೆ ಫೋನ್ ಹಚ್ಚಾನ ನನಗೆ ಹ್ಮ್ ಎರಡ್ನೂರು ಎರಡ್ನೂರೂಪಾಯಿ ಹಾಕಂತ
ಹ್ಮ ಎದಕ್ಕ
ಎದಕ್ಕೇನೋ ಕೇಳದಾ ಪೋನಚ್ಚದಾ ಅಕೌಂಟ್ನಾಗ ರಕ್ಕಾ ಏಸದಾವಲೇ ಅಂದ ನನ್ಗ ಗೊತ್ತಾಬಿಡ್ತ ರೊಕ್ಕ ಕೇಳ್ದನಂತ ಒಂದ ಸಾವಿರ ರೂಪಾಯಿ ನೀನೇ ಕೊಡು ಅಂತ ಅಂದೆ ನಾನು. ಹೇಳಿಲ್ನಾನ ನೀ ಕೊಡ ನಂಗ ಒಂದ್ ಸಾವಿರ ರೂಪಾಯಿ ಅಂದೆ ದೋಸ್ತ ಇಲ್ಲ ಐದ್ನೂರು ರೂಪಾಯಿ ಹಂಗಿರ ಬಕ್ಕ ಅಂದೆ
ಹ್ಮ್
ಹ ನಿಂಗ ಒಂದ್ ಎರಡ್ನೂರ್ ರೂಪಾಯಿ ಹಾಕ್ ನಾಯಿ ಮುಂದೆ ತರ ಮಗ ನಾ ಇಲ್ಲಿ ಬೈ್ದೆ ನಾನ ಮುಂಜಾನೆ ಹನ್ನೊಂದಕ್ಕನ ಹಚ್ಚಿದ್ದೆನಾ ಅದೇನು ಜಾಕೆಟ್ ತರಾಕಂದ ಇವ ರಮ್ಯಾನ
ಹಾ ಹಾ ನಿನ್ ತೊಂಬಂದಾನವ ಒಂದ
ಹ್ಮ್
ಹಾ
ನನಗ ಇಲ್ಲಿ ಓನರ್ ಬಂದ್ ಬಂದ್ ಇದು ಮಾಡತಾರ ನೋಡ್ ನಿನಗೆಲ್ ಕೊಡೂದ್ ಸಾಕಿಡ ಅಂದೆ
ಹ್ಮ
ಅಷ್ಟೇ ಕಟ್ ಮಾಡ್ದೇ ನಾನೇ
ಹ್ಮ್ ಚೊಲೋ ಮಾಡಿ
ಕೇರ್ಬೇಕ ಅವ ಕೊಟ್ಟಿಲ್ಲೇನವ
ರತಿಕ್ಯಾ ಕೊಡಲ್ಲವ ಈಗ ಈಗ ತರ ಇದಾಗ್ಬಿಟ್ಟದ ಅವ್ರ್ದು ಗಾಡಿ ಸಲುವಾಗಿ.
ಏ ಇಲ್ಲಲೇ ತಮ್ಮ ಏ ನೀ ತಂಗ ತಿಕೊಂಡಿದ್ದು ನಾವು
ಹಾ ಹಾ
ಹ್ಮ್ ಪುಲ್ಲು ಅಲ್ಲಿ ರಮ್ಯಾಕ್ ಕೇಳನಿ ಅಲ್ಲಿ ಹೇಳ್ತಾನ ಎಲ್ಲಾ ಹಿಸ್ಟ್ರಿನವ
ರಮ್ಯಾ ನಂಗೊತ್ತ ಇಲ್ಲ ದೋಸ್ತ ಯಾವಾಗ ನಾ ಎಲ್ಲಿದ್ದೆ ಸಾಟರ್ಡೆ ದಿನ ಏನ್ ಮಾಡಿದ್ದ ಸ್ಯಾಟರ್ಡ ಯಾವಾಗ ಮಾತಾಡದು
ಎಲ್ಲ ಬುಕ್ ಎಲ್ಲ ಇದು ಆ ಯಾವ್ದೋ ಟೆಸ್ಟ್ ಇಲ ಅದು ಆ ಗಿಗ ಬರ ಕೊಟ್ಟ
ಹಾ ಆರ್ಗನನ್ ಇಲ್ಲ ಹ ಹ ಕರ್ಲತದಲ್ಲ ಎರಡ್ ಮೂರ್ ಸತಿ ಅವ
ಏ ಎಲ್ಲ ಜೋರ್ ಅವ ಅವ್ ಸುಮ್ ನಮ್ಮ ಎದ್ರ ಬೈತನ್ ಲೇ ಅವನಿಗೆ ಇವನ್ ಸು ಸುಮ್ ಬೈತಾನ್ನ ಮೆದ ಮಗ ನಮ್ಮ ಮದರ್ ಬಯದಂಗ ಮಾಡ ಯಾಕಾರಿ ಇದು ಮಾಡ್ತ ನ ಸಾಮ್ಯ ಉಡ್ದಿರ್ಬೇಕ ಮುೋಗಿದಕ
ಏನು
ಉರ್ಧೀರ್ ಬೇಕ್ಕ ನೀನಾ ಹೋಗರ್ಕ
ಅವದ ತು ಮಾತ್ತ
ಹೇಳ್ದ ಯಾರ ಕೇಳಲಲ್ಲ ಮಗ ರುತಿಕ ಕೇಳಿರ್ತಾನೆ ಅನ
ಕೇಳಿದಮ್ಮ
ಹ್ಮ
ನಮ್ ಮೊನ್ನೆ ಗಾಡಿ ತರಕ್ ಹೋಗಿದವಲ್ಲ ಅವತ್ತ ಇಲ್ಲಿ ಈ ಋತ್ತಗಾಗ ಏನೋ ಫೋನ್ ಹತ್ತ ಕೇಳ್ಯನಂತವ ಹ್ಮ
ಎಲ್ಲಿ ಕಡತರಕ್ಕ
ಹುಬ್ಬಳಿಗ್ ಹೋಗಿದೆ ಅಲ್ಲ ನಾವುದು ಗಾಡಿ ತರ ಸಲುವೆ ಬೈಕ್ ತರ ಸಲ ಟ್ರಿಪ ಹೇಳಿನಿ ಅವತ್ ಕೇಳನಂತ ಮಾಡ ನಾವು ಎಂಟು ಕನ ಬಂದ್ವಿ ಅಲ್ಲಿ ಇವತ್ತು ಬಂದಿಲ್ಲಲ್ಲಿ ಏನ ಯಾಕು ಅಂತೆ ಅಂದು ಕೇಳೇನಂತ
ಹ್ಮ್
ಅದಕೆ ಫೋನ ಹಚ್
ಹ್ಮ ಅವ ಏನ್ನಂದನ್ನ
ಏನೋ ಗೊತ್ತಲ್ ನನಗ ಅಂತೆ ನನ ಅಲ್ಲ ಇದಿರ್ಬೇಕ ಗೊತ್ತಿಲ್ಲ ನನಗ ಅಂತೆ
ಇಲ್ಲೇ ಅವ್ ಹೇಳಬೇಕಿತ್ತವಗವ ಹಳಬ ಕಿತ್ತ್ ತಪ್ಪಣ ಎಳಬ ಕಿತ್ತವು ನಿಮ್ ಬೈಕ್ ತರಕೋ ಇರ್ದೇನ ಆಯಿ ಉಂಟು ಅಂತ ಹೇಳಿ
ಹಾ ಹೇಳಲಿಂತವ
ಹ್ಮ ಹೇಳ್ಬೇಕಿತ್ತು ನಾ ಅಂದ ಬಿಡ್ತಿದ್ದೆ ಬ್ಯಾಡ ಬೈನಿ ಒಬರ
ಹೇಳಬೇಕಿತ್ತುವ ತಪ್ಪು ಮಾಡದಾವ
ಇವರು ಯನ್ ಹುಬ್ಬಳಿ ವಗರ ಅಲ್ಲೇ
ಯಾರು
ಅತ ಅದು
ಹ ನಾವು ಹಂಗೇತ್ವಿ ನಿನ್ ಮಳ ಮೂರ್ ಸಂಕಟವಾಗಿ ಏನ ತಗೊಂಡಿದ್ದಿಲ್ಲಿ ಹ್ಮ್ ನಾ ಹಂಗಗೆ ತಗೊಂಡಿದವಿ ಅವ್ರ ಯಾರ ಬಂದಿರ್ಬೇಕ ದೋಸ್ತರುಪಸ್ತ
ಹ ಹ ನಾ ಎಲ್ಲ ಆಕ ಕ ಇಲ್ಲ ನಾಲ್ಲ ಅಕ್ಕಿಗೆ ಕರ್ಕೊಂಡ್ ಹೋಗ್ಯ ಸಿಟ್ಕೊಂಡ್ ಸಟ್ಕೊಂಡಿ ಸಲ ಹೋಗಿ ಅನ್ಕೊಂಡ
ಹ್ಮ ಅದನ್ ಕರ್ಕೊಂಡ್ ಹೋಗಕ ನೀ ವಾರಕ್ಕ ಅವರು ಹಂಗ್ಯದಾರ ತಮ್ಮ ರಕ್ಕ ಬಿಚ್ಚುತ್ತಿಲ್ಲರು ಅಕ್ಕ ಬಿಚ್ಚುತ್ತಿಲ್ಲರು ಯವನಿಗೆ ಡಬ್ ಆಗ್ತಾರ ಬಿಟ್ರರು ಹ್ಮ್ ಎಲ್ಲ ವಲ್ಲ ಕಲಯಲ್ಲಿ ಲ್ತಮ್ಮ
ಹಾ ಊಳ ಊರಿಗೆ ಹೋಗಳ ಊರು ಊರಿಗೆ ಹೋಗಳ ಅಂತೇ ಲೀ ಹಾಕಿ
ಹ್ಮ ಊರಿಗೆ ಹೋಗ್ಯಾಳ ಹಾಕಿ ಇದು ಸ್ಟೋರಿ ಹಾಕಿರಲ್ಲ
ಹ ಅಪ ನೋಡಿಲ್ಲ
ಸ್ಟೋರಿ ಹಾಗ್ಯ ಅ ಏನ ಯಾವ್ದ್ ಸಾಂಗ ಅ್ಪ್ಪ ಕುರಿದ್ ಹಾಕ್ಯಲ್ಲ
ಹ್ಮ್
ಗ್ಯೂಟಿ ಪಿಂಕ್ ಐತಿ ಅದ್ ಹಾಕಿರ್ಬೇಕು ಅದ ಕುರಿ್ ಹಾಕ್ಯಾರ ಮಕ್ತ ಅದು ಸಣದ ನ ಕುರಿ
ಹ್ಮ
ಅ ದೊಡದಾಗಣ್ಣ ಮತ್ ಅದಕ್ಕೆ ಯೂಟಿ ಪಿಂಕಿ ಅ ಕೊಯ್ದ್ ಬಿಡ್ಾರ ಅದಕ್ಕ ಈ ಸ್ಟೋರಿ ಹಾಕ್ಯಾರ ಜೀವೋ ಮಾಡ್ಲತ್ತ ದೊಡ್ಡದಾನ ಕೊಯ್ದ ತಿಂದ್ ಬಿಡ್ತಾರ ಅದಕ್ಕೆ
ಆಯ್ಕನ ತಿಂತ್ಯಾಳ ಫಸ್ಟ
ಮತ್, ಆಕೆನ ತಿಂತಾಳ ಮತ್ತ ಅದಕ್ಕೆ ಕುರಿ ಮನ್ಷಸನ ಅಂತ ಕ್ಯೂಟಿ ಕ್ಯೂಟಿ ಅಂತ ಕೊಯ್ದು ಹಾಕ್ತಳಲ್ಲ ನನಗೆ ಕೂಡ ತಿಂತಾರ
ಆಯ್ಕ ಏನ್ ಬರಿೀ ಒಟ್ಟ ಇವು ಏನು ನಾನ್ ವೇಜ್ ಇತ್ತ ಅಂದ್ರೆ ಮುಗ್ದಾಯ್ತ ನಾನ್ ವಜ್ ನಾನ್ ವೆಜ್ ಅಂತ ಸಾಯ್ತಾಳ
ಅಲ್ ಅಲ್ ಇದ್ರಾಗ ನೋಡಿ ಇಲ್ಲಿನ್ ನೀನಾ ೃತಿಕೆ ೃತಿಕೆ ೃತಿಕ ಅಂತಿದ್ು ಬರ್ಡೇ ದಿನ ಹಂಗ ಅಂತಿದ್ದ್ ಕೇಳ ಗೊತ್ತ ಹೇಳಿದ್ದಿಂಗ ನನ್
ಹಾ ಒ
ಹ್ಮ್ ಹ್ಮ್ ಹ್ಮ್ ಅವ ಅವ್ರ ಅವ್ರು ಮಾಡ್ಕೊಬೇಕಿತ್ತು ನೋಡಲಿ ಅವ್ರರು ಅವ್ರಿಗೆ ಕರ್ದಿ ತಪ್ಪ ಕೆತ್ನವು
ನ ಅವ್ರದವ್ರ ಮಾಡ್ಕೊಂಡ್ರೆ ಕರೆಕ್ಟ್ ಆಗ್ತತದ ಯಾರ್ ಕರ್ದಾರ ಏನಪ್ಪಾ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ನಾ ನೀವು ಕರ್ದ ನೀವು ಬಾ ಅಂದ್ರ
ನನಗ್ ಕುಣನ ಇಲ್ಲೇಪ್ಪಾ ನನ್ ನನ್ ಕುಣನೆಯಲ್ಲಿ ಇವರು ನದಿಮೆ ಡೆ ಮಾಡಿದ್ದದ ನದಿಮೆ ಶ್ರುತವರೇ ಮಾಡತದ ನನಗ ನ ಆರಾಮ್ದನ್
ನಾವು ಕುಣಿನೇ ಇಲ್ಲ ಎಲ್ಲ ನಿವ್ತು ಬರ್ಲಿ ಅಂತ ಅಂದ ಮತ್ತೆ ರೆಡಿ ಆಗ ಬಂದೇ ನಾವು
ಹ್ಮ್ ಹ್ಮ ಅವ ಎಲ್ಲರದ ಬಿಲ್ ಅವ ಅವರವ ಬಿಲ್ ಅವರವರು ಕೊಟ್ರ ಅವ್ನಿಿಂದ ಅವಂದ್ ಬಿಲ್ಲ ಬ ಉತ್ಕರ್ಷ ಅವಕಿ ಬಿಿಲ್ಲಾಕ್ಕಿ ಕೊಟ್ಟಾರ ಪಾಟಿದು ಭಾಗ್ಯ ಹಾಕಿ ಹಾಕ್ಬ ಬಿಟ್ರ ಭಾಗ್ಯಂತೂ ಕೊಡ್ಬೇಕಲ್ ಮತ್ತ
ಹ್ಮ
ಬಕಿಯನ್ನು ಅಕ್ಕಂದಕ್ಕೆಿ ಬಿಲ್ ಪೇ ಮಾಡ್ಯಾಳ ಹಾ ಮತ್ತ
ಆಾ ಹ್ಯಾಂಗ್ ಅಂದರ ಹ್ಯಾಂಗ್ ಹೂ
ಹ ಬಾಕ ಅಂತ ಕೊಡ್ಬೇಕಿಲ್ ಮತ್ತ ಸುಮ್ಮದಿ ಆಗಬೇಕು
ಅವ ಇಲ್ಲ ಋತಗರ ಮನೆಾಗಲ್ಲಾ ಹಾಕೊಟಾರ ಈ ಬಾಗ್ಯಾರ್ ಮನೆಾಗ ಹಾಕಪ್ಲ ಇಲ್ಲ ಈ
ಕೊಡ್ಬೇಕಿಲ್ಲ ಹೊಸ ಮುಂದೆ ಆೆ ಶ್ರುತಿಗೆರ ತಿಳ್ಬೇಕಿಲ್ಲ
ಹ ನಾವ ಅವಾಗ ಅನ್ಬೇಕ ಅಂದಿದ್ದೆ ಅವವಾಗ ಎಲ್ಲರೂ ಹಕಂಬಂತಿ ಅನ್ಬಕ್ ಅಂದ ಇವ್ರ ಎಲ್ಲಾ ಏನು ಏ ಇಲ್ಲ ತೇಕ ಮೊದ್ಲು ಒಂದ್ಸರ್ತಿ ಕೊಟ್ಟಾನ ಯಾರು ಕೊಟ್ಟಿಲ್ಲ ಇವ್ರು ದವ್ರ ದವ್ರ ಕುಡ್ಬೇಕ ಹಿಂಗಂದೂಪ ಏನು ಅ ಹಾ ಪಷ್ಟು ಸರ್ತಿ ಅದ ಆದ ಬಾಗ ಅದ ಆದ ಬಾಗ ನಾವವು ಅವ್ರಗಿಂತ ಜಾಸ್ತಿ ಖರ್ಚ ಮಾಡಿರ್ಬೇಕು ಒಟ್ಟರ್
ಹಾ ಹೊಟ್ಟೆ ಖರ್ಚು ಮಾಡಿಲ್ಲ ಎಲ್ಲ ಕಲ್ ೋದ ನಮ್ಮದಖರ್ಚೆಗಾವ ಹಾ ಹುಣಕಲ್ ಪುಣಕಲ್ ಏಷ್ಟೋ ಸಾಲ ಹದ ನಂದ ಚ್ಚ ಅವಲ್ಲಿ ಅಲ್ಲಲ್ಲಿ ಹುಡುಗ್ಯರ ಪ್ರ ಒಂದು ಒಂದೊಂದು ಸ ಬಿಲ್ಲಗೆ ಅವಲ್ಲಿ ಅವ್ರು ಯಾರು ಮತ್ತ ಹೆಚ್ಚುಸ ಮುಂಚೆ ಬಂದಿದೀರಲ್ಲಿ
ಹ
ಅದ ಆರಾಮ ಕೊಟ್ಟಣಮ ಹಂಗಂದ್ರ ನಜ್ಮೇಂದ ಮೂರು ಸಾವಿ ರೂಪಾಯಿ ಮೇಲ್ ಬಿಲೆಗೈತಲ್ಲಿ
ಹ್ಮ್ ಹತ್ತ ಹಾ ರೊತೆಗೆಬಿ ಹಾಕ್ತೀನಂತೆ ಅಂದೇ ಅಲ್ವಾ
ನಿಂದಲನ ಹಸ್ತಿಿಂದಮ ಕಟ್ ಮಾಡಿ
ಹಾ
ಹ್ಮ್ ಇಬ್ಬ್ರ್ದ ಯಾರಾದ್ರೂ ಒಂದ ಕಷ್ಟನ
ಹ